ಹಾ ಹೇಳ್ರಿ ಹಣ್ರ ಹೇಳ್ಬೇಮರೃರ್ ನೀವೇ
ಊಟಾ ಊಟ ಊಟ ಆಗಿದ್ರೆ
ಊಟ ಆಗಿ ಮಕೊಂಡಿದವರಿೀ
ಹ ರಿ
ಹ್ಮ್ ನೀ ಎಲ್ಲಿದ
ನಾವ ಇಲ್ಲೇ ಮನಲ್ಲ ನೋಡ್ರಿ ಮೋರಂಪ ಹಾಡಕ ಕುಂತಾರೀ ಇಲ್ಲೇ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಹಬ್ಬ ಅದಲ್ರಿ ದೊಡ್ಡದ
ಹೌದೌದು ಹೋಗಿಲ್ಲ ಅನ್ರಿ ಅಲ್ಲಿಗೆ
ಹೋಗಲ್ರಿ ಬೆಲ್ಲ ಚ ಕುಡಿಯಾಕ್ರಿ ಅಂಗಡಿ ಮುಚ್ಚಿರ್ತಾವ್ರೀ ಈಗ ಟಮ್ ಓವರ್ ಆಗ್ಯದಲ್ರರಿ ಓದ್ತಿದ್ದೀವ್ರೀ ಕರೆಕ್ಟ್ ಹತ್ತು ಗಂಟೆಕ್ ಓ್ತಿದ್ದೀವ್ರಿ ಈಗ ಹತ್ತುವರಿ ಆಗ್ಯಾದ್ರಿ ಟೇಮ್ ಹ್ಮ ಅದಕ್ಕ ಬಿಟ್ಟವ್ರೀ ಹೋಗೋದು
ಹೌದ್ರಿ ನಾಳೆ ಎಲ್ಲಿಗೆ ಹೋಗದ್ರಿ
ನಾಳೆಗ್ ಹೋಗಕ್ ನೋಡ್ರಿ ಕೆಲ್ಸಕ್ ನೀವ ನೋಟಿರಿ ಹ್ಮ
ಇಲ್ರರಿ ನಾಳೆ ಮನ ಅಂತ ಬ್ಯಾಡ ಅಲ್ಲಂತ ನ
ಹಾ ಹಬ್ಬ ಅದಲ್ರೀ ದೊಡ್ಡ್ದ
ಹ್ಮ್ ಬೆಂಗಳೂರಗೆ ಹೋಗಿ ಇದ್ರಲ್ಲಿ ಎಷ್ಟ ಕೊಡ್ತೀ ಪೇಮೆಂಟ್
ಬೆಂಗಳೂರಿಗೆಗ್ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತರರಿೀ ಅಲ್ಲಿ ಒ ತಿಂಗಳಿಗೆ ಆರೂವರೆ ಸಾವಿರ ಬಾಡಿ ಕಟ್ಬೇಕ್ರೀ
ಹ್ಮ್ ಹ್ಮ್
ಮನ ರೋಮಿಂದ ಬಾಡಿ ಕಟ್ಬೇಕಕ್್ರೀ ರಾಶನ್ ಮಾಡಕೇಳ್ಬಕ್್ರೀ ಎಲ್ಲ ಹೋಗಿ ತಿಂಗಳಿಗೆ ಹತ್ತು ಸಾವಿರ ತೋಳ್ತಿದ್ರೆ ಏನು ವರ್ಕೌಟ್ ಆಗ್ತಿದ್ದಿಲ್ರರಿ ಎಂಟು ಸಾವಿರ ಹಾ ರೀ ಎಂಟು ಸಾವಿರ ಹತ್ತು ಸರ್ ಬ್ಯಾಚಲರ್ ಅಲ್ರರಿ
ಹೌದೌದಲ್ಲ
ಹ್ಮ್ ನಾವೇ ಎಲ್ಲ ಮಡಿಗೆ ಮಾಡ್ಕೇಬೇಕ್ರೀ ಸಿಲಿಲೆಂಡರ್ ಮೇಲೆ
ಹ ಎಷ್ಟು ಗಾಡಿ ಬರ್ತಿದ್ರೀ ನನ್ ಕಕೈ ಗಾಡಿ ಖಾಲಿ ಆಗ್ತಿದನ್
ಹಾ ಅದ ಚಿಪ್ಸ್ು ಸೋನ್ ಪಾಪಡಿ ಎಲ್ಲಾ ಕುರ್ಕುರಿ ಇಂತದೆಲ್ಲಾ ಬರ್ತಿತ್ರಿ ಅದ ಹಲ್ದಿರಾಮ್ ಸ್ವರಂ ಅಂತ ಹರಿ
ಹೌದ್ರೀ
ಒಂದ್ ದಿನಕ್ಕೆ ಅನ್ಲೋಡ್ ಮಾಡದು ಬರ್ತಿತ್ರಿ ಐದ್ ಗಾಡಿ ಆರು ಗಾಡಿ
ಹ್ಮ್
ಅನ್ಲೋಡ್ ಮಾಡ್ಕೋದ್ರೆ ೀ ಆಮೇಲೆ ಮತ್ತೆ ಲೋಡ್ ಮಾಡೋದನ್ ಐತ್ರಿ ಸಿಟಿ ಒಳಗ ಆರ್ಡರ್ ಬರ್ತ ಿದ್ದೇರೆ ದೋಡ್ ಮಾಡಿ ಅಲ್ಲಿ ನೋಡ್ ಮಾಡಕ್ ಹತಿದ್ದೀರಿ
ಹೌದ್ರೀ
ಹ್ಮ್ ಎಂಟು ಜನ ಇದ್ದೀರ
ಹ್ಮ್
ಬಹಳ ಕಷ್ಟ ಅಲ್ಲ ಕುಂತಿತ್ ರರಿ ನಮ್ಗ ಎಲ್ಲಾ ಅಾಡಿಗೆ ಮಾಡ್ಕೊಂಡೋಣ ಅದು ಊಟ ಮಾಡ್ಕೊಂಡ್ೋಣ ಹಾಕ್ರರಿ
ಹೌದೌದ್ರೀ ಮತ್ತೆ ಹಾಗಾದೇ ರೀ ಕಷ್ಟ ಅದ
ಹಾ ರೀ ಇಪ್ಪತ್ ಸಾವಿರ ರೂಪಾಯಿ ಬಾಡಿ ಕೊಡ್ಬೇಕ್ರೀ ರೋ ಮನ್ ಬಾಡಿಗೆ
ಹ್ಮ್
ಹಂಗಾಗಿ ನಮ್ಗೆ ಬಾಳರನ್ ನಬತ್ರ ಬಜೇರಿ ಬಿಟ್ಟು
ಹ ತಾಳ ಮಾಡಿ ತಗರ್ ಬಂದ
ಇಲ್ಲೇ ಊರಾಗ ಅವಾರ ಬ್ಯಾಡ್ರಿ ಅವ ಬ್ಯಾಡ್ರಿ ಇಲ್ಲೇ ಇರ್ರಿ ಅಂತ ಹೇಳಿದ್ರಿ
ಹ್ಮ್
ಹಂಗಾಗಿ ಬಿಟ್ಟು ಬಂದಿರಿ
ಹೌದ್ರಿ ಇ ಆರಾಮಾರಲ್ಲ
ಹಾ ಆರಾಮ್ ನೋಡ್ರಿ ನೀವೆ ಎಲ್ಲ ಆರಾಮಿರಲ್ರಿ
ಹಾ ನಾವ್ನ್ ಆರಾಮಿದ ನೋಡ್ರಿ ನೀವ್ ಆರಾಮಿದ್ರ ಆಯ್ತು ನಾವ್ ಆರಾಮಿದಂಗೆ
ಹೌದಾರ ಹ್ಮ ಅ
ಮತ್ತೆ ನಡದ್ರಿ ಕೆಲ್ಸ
ಕೆಲ್ಸ ಏನ್ ನಡಿತತಿರಿ ನಮ್ದ ಮುಂದೆಲ್ಲದ್ದು ಹೊಲಕ್ಕ ಹೋಗಾದ್ರೆ ಬರದ ಹ್ಮ ರ ಡಾಕ್ಟರ್ ಡಾಕ್ಟರ್ ಓಡಸ್ತೀರಿ
ಹೋಗಿಲ್ಲನ್ರಿ ಅದು ಗಾಡಿ
ಹೋಗಿಲ್ರಿ ಇವತ್ತು ಜಲ್ರಿ ಶುಕ್ರವಾರ ರಜೆ ಕೊಡ್ತಾರೆ ಶ ಕ್ರಾರದೇನಾ
ಹೌದ್ರಿ ಇದು ಶಾಪ್ ಹೋಗಿದ್ರಲ್ಲ ಎಷ್ಟ್ ಜನ ಹೋಗಿದ್ರಿ.
ನಾ ಐದ್ ಜನ ಹೋಗಿದೀವ್ರೀ.
ಐದ್ ಜನ ಹಾಕಿ ಬಂದರಿ ಬಟ್ಟೆ
ಹಾಕಿ ಬಂದಿವ್ ನೋಡ್ರಿ ಐದ್ ಜನ ಸೇಮ್ ಹಾಕಿ ಬಂದಿವ್ರಿ.
ಯಾವ್ದ ಪ್ಯಾಂಟ್ ಶರ್ಟ್ ಹಾಕ್ರಿ ಅನ್ರಿ ಬರೀ ಒಂದ್ ಹಂಗಗೆ ಹಾಕ್ರರಿ.
ಬರ ಶರ್ಟ ಹಾಕಿ ಅಂಗಿ ಶರ್ಟ. ಅಮೇಲೆ ಪ್ಯಾಂಟ್ ರೆಡಿ ಮೇಡ್ ತಕೋಬೇಕು. ಒಂದಲೇ ನಮ್ ಅಂಗಿಗೆ ನಾಕ್ನೂರ್ ರೂಪಾಯಿ ಪೀಸ್ ಬಿತ್ರಿ.
ಕೂಲಿ ಎಲ್ರಿ ಹಂಗಿದ್ ಪೀಸ್ ನಾಕನೂರ್ ರೀ. ಕೂಲಿ ಏನಾದ್ ಒಲದ್ ಏನಾದ್ರೆ ಮುನ್ನೂರು ರೂಪಾಯಿ ರೀ.
ಹ್ಮ್ ಹ್ಮ್ ಊಟಾ ಏಲ್ನೋರ್ ರೂಪಾಯಿ ಹಂಗಿ ನೋಡ್ರಿ.
ಹ್ಮ್ ಹ್ಮ್. ಮರವಗಲ್ ರೀ
ಹ ಬರ್ಬ್ರೀ ನೋಡ್ಬ್ರಿ ಏನ್ ದವರಿನ್ಗೂಡ ರಾತ್ರಿ ಬರ್ಬ ಏನ್ರರಿ. ಅಮೇಲೆ ಊರಾಗಿದ್ದ ಅಮೇಲೆ ಹಾ ರಿ
ಅದ್ರಿ ಒಂಬ್ರಿ ಅಂದೇ
ಎಷ್ಟು ಗಂಟೆಗೆ ಬಿಡ್ತನ್ ರೀ ದೇವ್ರ ಎಲ್ಲಸಿ ಊರ್ ಹಾ ರೀ ಅಮೇಲ ಇಲ್ಲಿ ಮೂರ್ ಬಿಡ್ಬೇಕಾದ್ರೀ
ಊರ್ ಬಿಡ್ಬೇಕಾದ್ರೆ ಎರಡ್ ಅವರ್ ಮೂರ್ ಗಂಟೆ ಆಗ್ತದ ರೀ ಚಿಗ್ ಹೋಗ್ಬೇಕದ್ರೆ ವಾಲ್ಮೀಕಿ ಚೌಕಿಗೆ ಎ... ಐದು ಆರು ಗಂಟೆಕ್ಕೆ ಹಳ ಸಗರಡ್ತನ್ರಿ ಆರುವರೆ ಹಾ
ಆರುವರಿ ಶಾಪುರ್ ಏಳು ಗಂಟೆ
ಹ್ಮ ಹ ಏಳ ಗಂಟೆ ನೋಡ್ರ ಕಡಿತಾಡೆ ಅಂದ್ರೆ ಹ್ಮ್ ನಂಗೆ ಲೇಟ್ ಆತ ದನ
ಹೌದೌದು
ಹ್ಮ್
ಈ ವರ್ಷ ಏನ್ ಅಂದೇ ದಾಸ ಹೋಗಿ ಯಾರ ಹಿಡ್ತ ತರತ್ರಿ ಅಲ್ಲಿ ಊರ ಇದು ದಾರಿಗೆ ದಾರಿಗೆ ಯಾರ ಹನ್ನೆರಡುೂಪಾಯಕಿ ತೊ ಬಾಕ್ ಹೊತ್ ಗಂಡಾರ ಅತ್ರಿ ಕೇಳಿವ ನಾವು ಸಿರಿವಾಳ ಶಾಪ್ ಇಪ್ರ ಮಧ್ಯದಾಗ ರೋಡಿಗೆ ಒಂದು ಗುಡಿ ಆದದಲ್ರಿ ಕಮೈಗುಡಿ ಅಂತೇಳಿ ಅ ಹಾ ರೀ ಯಾರೋ ಭಕ್ತರು ಕೆಲಕಂದವರಂತ್ರಿ ದೇವ್ರಿಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಪಾಕಿಟ್ ಅಕ್ಕಿ ಬೆಡ್ಕೊಂಡಾರಂದ್ರ ಅಷ್ಟ ಎಲ್ಲಾ ಮಾಡಿ ಕೊಡ್ತಾರಂತ್ರಿ ಹ ಜನಕ ರೀ ದಾಸ ಹೋಗಿಡ್ತ ತರತ್ರಿ ಭಕ್ತರು ಅವ್ರ ಅ ದವರು ಒಳ್ಳೇದು ಮಾಡಿದ ಆತರ ಎಲ್ಲ ಮಾಡ್ಬೇಕಾಗ್ತದೆ
ಹಾ ರೀ ಹ್ಮ್ ರೀ
ಮತ್ತೆ ಆ ಆಮೇಲೆ ಬೇರೆ ಊರಾಗೇನ ಕೊಡ್ತಾರಲ್ರ ಬರಾವತಿಗೆ ಊಟ
ಹಾ ರೀ ಶಾಪ್ಲ್ ಕೊಡ್ಬೋದ್ರೀ ಕೊಟ್ರಿ
ಹಾ ರಷಾ ಹಬ್ಬರೋ ಇನ್ನೊಂದ್ ಊರ ಅದಲ್ರಿ ಯಾವಾಗ್ ಮಧ್ಯದಲ್ಲಿ ತಗ ಬ ನಡ್ಬಾರಕ ಹಾ ರೀ ಅಲ್ಲ ಎಲ್ಲಾ ಕೊಡ್ತಾರೀ
ಹಾ ರೀ ಅಲ್ಲೇ ಕೊಡ್ತಾರ ಇಲ್ಲಿನು
ಎಷ್ಟು ಒಂದ್ ನಾಲ್ಕ್ ತೋಲಿ ಕೊ ಮೂರು ನಾಲ್ಕ್ ತೋಲಿ ಕೊಡ್ತಿರ್ಬೇಕು ಕ್ರೆ
ಹ್ಮ ಮನಾಳದಾಗೆಡ್ ತಲ್ ಕೊಟ್ಟ ಇರ್ತಾರೀ ಒಂದ್ ರೈಸ್ ಇರ್ತ್ರಿ ಮೈೂ ಒಂದ ಅರದಲಿ ಮಂಡೆಪಲ್ಲ ರೊಟ್ಟಿ
ಹ್ಮ್ ರೀ ಮತ್ತೆ ಏನ್ ನೋಡುದ್ರಿ ಸಮಾಚಾರ ಹೇಳ್ಬೇಕ್ ನೀವೇ
ಏನಿಲ್ರಿ ಹೇಳ್ಬೇಕ್ ನೀವೇ ಮತ್ತೆ ನಾಳಗ್ ಹೊಂಟಿರಿ ಕೆಲ್ಸಕ್ ಹೊಂಟಿರಿನಾಳೆಗೆ ಅವನ್ಗೆಲ್ ರೇ
ಹ್ಮ್ ಹ್ಮ್ ಮನ ಹಸ್ತ ಬ್ರಿ ನಾಳೆಗೆ
ಹಾ ರೀ
ಬ ಉಸಿದ್ ಮಾಲ ನಾಡ್ ಎಂತ ಹೋಗಾದ್ರಿ ಎರಡ್ ದಿನ ಮತ್ತೆ ಇ ಒಂದಿನ ಜರಿಗ ಗಾಡಿ ತರಪ ಕಂತ್ರಿ ಮಾಮಾರದು
ಹೌದ್ರಿ ಏನ್ ಸೆಕೆಂಡ್ ಹ್ಯಾಂಡ್ ಶೋರೂಮ ಏನ್ರರಿ
ಹಾ ಸೆಕಂಡ ಹಂಡ ಸರ್ ಇಲ್ಲ ಜಾರ
ಹ ಹಾ ಹ್ಮ್ ಏನ್ ಗಾಡಿ ಚಲೋ ಸಿಗ್ತವ್ರೀ ಅಲ್ಲಿ ಏನ್ ರೇಟಿನಾಗ ಇರ್ತಾವ್ರೀ ಗಾಡಿ ಯಾವಾಗ್ರೆ
ಹ ಗಾಡಿ ಸೈನ್ ಅಂತ ಹೇತಾನ ನಮ ಮಿಸ್ಫಂಟ್ ಅಂತ ಹೇಳ್ತಾನ ಅವರು ಸಿಕ್ಸ್ಟಿ ಫೈವ್ ಸೆವೆಂಟಿ ತಾನ ಹೇಳ್ತಾರೀ
ಹಾ ರೀ
ಹ್ಮ್ ಅ ಯ ಹ್ಮ್ ಅರವತ್ತದಪ್ಪಕ್ಷ ಹ ಕಂಡನ್ ಹಾ ಕಂಡೀಷನ್ ಇರ್ತಾವ್ರೀ
ಏನ್ ಇನ್ಸ್ಟಗ್ರಾಮ್ ನೋಡಿ ಹೊಂಟಿರಿ ಏ ಏನ್ ದೋಸ್ತ್ ಅತ್ರ ಆರ ಆರರ ಅಲ್ಲಿ ಪರಿಚಯಂದ ಅಲ್ಲಿ ನಿಮ್ಗ್ ಯಾರಾರ್ ಪರಿಚಯ ಇದ್ದಾರಾರ ಅನ್ ಬ್ರ
ನಿ ತಮ್ಮಾರ ತೊಂಬಂದಿ
ಆ ರ
ಹಾ ನಂಬರ್ ಆದ್ರೆ ಅವ್ರಗೆ ಹಚ್ಬೋದು ಗವರ್ದವ್ರಿ ಅವ್ರ ಗವರ್ದವ ಅಲ್ಲಿಟ್ರ ಹೋಗಿ
ಹ ಹಾ ಹಾ ಆ ತರರ
ಅಲ್ಲಿಟ್ರ ಅಲ್ರರಿ ಅದಕ್ಕೆ ಕದು ನಿಮಗೆ ಬರ್ತ್ ನ ನೀವು ಇವತ್ತು ಸರಿದ ನ ಅಮ್ಮ ಅಂತ ಹೇಳಾರ ಅವ್ರು ಮಂಗಳವಾರದ ನ ಹಮನ್ಂತವ
ಮಂಗಲರ ದಿನ ರೀ ಹಬ್ಬ ಇರ್ತದಲ್ರಿ ಯಾವತ್ ದಿನ
ಇಲ್ರರಿ ಮುಂಜಾಲೆ ಇತ್ ಜಲ್ದಿ ಹೋಗಿ ಒಂಬೈ ಏನ ರಿ ರಾತ್ರಿ ಈ ಟೈಮ್ ತಾನ ಇರತ್ರಿ
ಹೌದೌದ್ರೀ ಹಬ್ಬದ ದಿನ ತತ್ರಿ ಏಳ್ ತಾರೀಕು ದವರಿಂದ ಏನ್ ಕ್ಯಾಲೆಂಡರ್ ಯಾವ ತಾರೀಕ
ಹ್ಮ ಮಂಗಳವಾರ ಅಂದ್ರೆ ಇಪ್ಪತ್ತು ಎರಡು ಇಪ್ಪತ್ತೈದು
ಹ ರೀ ಇಪ್ಪತ್ತೈದ್ರಿ ಇಪ್ಪತ್ ಇವತ್ ಎಷ್ಟಾದ್ರೆ
ಹತ್ತೊಂಬತ್ತ ಆದ್ರತ್ತು
ಅಂದ್ರ ಎಷ್ಟು ತಾರೀಕ್ ಆತ್ರಿ ಹಬ್ಬ ಇಪ್ಪತ್ತಾರಕ್ ಆತ್ ಅನ್ರಿ ಇಪ್ಪತ್ ಏಳಕ್ ಆತ್ರಿ
ಹ ಇವತ್ತ ಎಡದಲ್ಲೇ ಮುಗೀತ್ ನೋಡ್ರಿ ಮರಮ್ಮೇ ಮುಗತದ್ರೀ
ಹಾ ರೀ ಅಲ್ಲಿ ಏನ ಅಲಪದ ಆಡಕೊಂತಾರಲ್ರರಿ ಹೋಗಲ್ಲನ್ರರಿ ಕೇಳಕ್ ನೀವ್
ಇಲ್ರರಿ ಹೋಗಲ್ಲ ಅಲ್ಲಿಗೆ ದೂರ ಆದ್ರಿ ಮಸ್ದಿ ನಾವ್ ಮ್ಯಾಲ ಮ್ಯಾಲ ಮಕೊಂಡಿದೀವಿ ಹಚ್ಚಿದೀವ್ರ ಹೆಂಗೆ ವಾಗನೇತ್ ಮಾತಾಡ್ಲಾರ್ದ.
ಹೌದೌದ್ರೀ ನಾಾನು ಬ ನೀ ಫೋನ್ ಮಾಡ್ಬಕ್ ಮಾಡ್ಬೇಕಕ್ಂತಿದ್ದೀರಿ
ಹೌದ್ರಿ ಹೌದ್ರೀ ಮತ್ತ್ ನಾವ್ ಅಚೋಕ್ ಮಾಡಿದ್ವಿ ನಿಮ್ಗೆ
ಜತಲ್ಲಿ ಬಾಳ ಇದ್ರಾಗಿದ್ದೀವರಿ ನಮ್ ದೋಸ್ತರೆ ಎಲ್ಲಾ ಫೋನ್ ಮ್ಯಾಗ ಮಾತ್ ತಡದಡ ಇಲ್ಲಿ ಯಾರು ಮಾತಾಡ್ಬೇಕ ಅಂಗ ಹಿಂಗ ಅಂತಂದ್ರಿ ಸರಿ ತವ್ರಿ ಅಂತ ಹೇಳಿ ನಿಮ್ಗ್ ಆಮೇಲೆ ಅಸ್ತವ್ರ ಅಂತ ಅಂದಿರಿ.
ಹೌದ್ರೀ
ಹಾ
ಹ್ಮ್ ಹ್ಮ್ ಹ್ಮ್
ಸರಟ್ ಹಾಕಿಲ್ಲ ನ್ರರಿ ನೀ ಎಲ್ಲಾರ ದೋಸ್ತರು
ಹಾಕಿಲ್ರಿವು ನಾವ್ ಅಲ್ಲೆಲ್ಲ ಕುಂತೀವ್ರಿ ಏನ್ ಮಾಡ್ಬೇಕಕ್ರಿ ಕೆಲ್ಸಾನ ಜಾಸ್ತಿ ನಡ್ದಿಲ್ಲ ಬರೋಬರಿ ಇಷ್ಟ ದಿನ ಮಳೆ ನೆ ಆಕೋದ ಅದಲ್ರರಿ.
ಹೌದೌದ್ರಿ ಎಲ್ಲಾ ಕಡೆ ಅದೇ ಪರಿಶನ್ ಆದ್ರೆ ಮತ್ತೇಏನಲ್ರಿ.
ಸ್ಲ್ಪ ಪರಿಷಾನ ಆದ್ರರು ಏನ್ ಮಾಡ್ತರಿ ಎಲ್ಲಾ ನಾನು ಅಂತ.
ಹಾ ರೀ ಹ ಹಾ ಈಗ ಏನದಂದ್ರೆ ರಕ್ತ ಅಕ್ಕ ಒಟ್ಟ ಕೈ ಬಿಚ್ಚಾವಲ್ದ್ರಿ ಮಂದಿ ಯಾರ ಪಕ್ಕದ್ದ ಬಾಳ ಪ್ರಾಬ್ಲಮ್ ನಡೆದದ್ರಿ.
ಈ ಬಾಳ ಸದ ಅದ ರೋಕ್ದು.
ಹಾ ರೀ ಯಾರ ಈಗ ಮಳೆ ಬಂದ್ರೆ ಒಂದ್ ಖುಷಿ ಬೇರೆ ಇರ್ತ್ರ ಮನ್ಷ್ಯಾಗ
ಮ ಬಂದ್ರನ್ರರಿ ಆರಾಮ್ ರಾಜ್ಯದ್ದಂದ ಇರ್ತಾರಿ
ಮಳದೆ ಬಾಳ್ ತೊಂದ್ರೆ ಅಂತಾರೆ ಎಲ್ಲಾ ಕಡೆಗೆ
ಹ್ಮ ರೀ
ಹರಿ
ಹ್ಮ್ ಹೇಳ್ಬ್ರಿ ಮತ್ತ ನೀವ ಏನು ಸಮಾಚಾರ
ಏನಲ್ರರಿ ನೀವ ಹೇಳ್ಬೇಕ ಯಾಕಂದ್ರ ಭಳೆಿನ ಐತ್ುೋ ನ ಚಲರ್ದ ಮ ಮಾತ ಹ ತಳ ನಾರ ಎಲ್ಲಿ ಇರಿ ಅನಾರ ಅಂತ ಹೇಳಿ ಹಚ್ಚಿದಿ ಹಾ ರ
ಊಟ ಆಯದಟ
ಹಾ ಊಟ ಆದದ್ರಿ ನಿಮ್ದ್ ಹಾಗಗ್ಯದಲ್ರರಿ
ಆಯಗ ಮಕ್ಕೊಂಡ್ರ ನೀ ಅಲ್ಲಿ ಮಗಂಡ್ರ ಅನ್ ಮವು
ಇಲ್ರೀ ಇಲ್ಲಿ ಹೊರಗಡೆ ಇದ್ದೀವ್ರೀ ಒ ದೋಸ್ತರು ಕೂಡ ಇದ್ದೀರಿ ಇಲ್ಲಿ ಹಾ ಇಲ್ಲಿ ದವರು ಕಟ್ಟೆ ಆಲ್ರು ಇಲ್ಲಿ ಪರುಗಡಿ ಅಂತ ಹೇಳಿ
ಹ್ಮ ಹ್ಮ ಹ್ಮ ಯಾರಾರಾರ
ನಾನು ಅವರು ಇರು ನಾಗ ರಾಜ ನಾರಾಯಣ್ ನಮ್ಮಣ್ಣರ ಆರು
ಆಯ್ತಾಯ್ತು ತಗ್ರಿ ಸರಿಕ ಕಾ ಬರ ಸರಿ
ಆದ್ರೆ
ಹಾ ರೀ ಸರ್
ಸರಿ ತರಿ ಆ ಕಲ ಕಳರ್ ಮತ್
ಹಾ ಸರ್
ಪ್ಪ